ಹಳ್ರ
ಯಕ ಚರ್ ಪನ್
ಹ ಮನಸ್ಸು ಬಳಯ್ ತಂಗ
ಹ್ಮ್ ಹ್ಮ್ ಎಲ್ಲ ಚ ಆಲ್ಲ ಕುಂ
ಸಳೆ ಕುಂತಿದೆ ಯಾರೋಗ್ರ
ಹಬ್ಬ ಬನ
ಹಮಲ್ಲ
ಮುಲ್ಲಯ ಊರಿಗೆ ಹೋಗನತ್ತಾವ
ಯಾವಾಗ
ಹ್ಮ್ ಹ್ಮ್ ಮಧ್ಯಾಹ್ನ ಕೊಯಿರೋ
ಯಾಕ ಊರಾಗಿರ್ಲ ಇಲ್ಲ ಬಲೆಟೆ
ಅವ್ರ ಮಾವ್ಯನ ಐಪನ್ ಕೊಡ್ತನ ಅಂತ ಒಂಟ ನ ಅಣ್ಣ ಎಷ್ಟು ದನ ದುಡ್ದವ್ರು ಅಕ್ಕ ಅವಲ್ಲ ತೋತಾನ ಹಗೆಲ್ಲ ಮೋಡ್ ಬಿಟ್ಟ ತರ್ನ ತಂದನ
ಅದತತ್ತು ತಂಗಿ ಹಊರ್ಲಾಕ ಅದ್ ಮಾಡಿದಂಗ ಹಾಕಿರ ಮಾಡಿದ್ದ್ಂಗೆ
ಹ ಅಂತ ಅವ ನೋಡ ಅಪ್ಪ ಅರದು
ಹ ಮತ್ತ ಹಂಗ ತೊಂದ್ರ ತೊಂದಂಗ ಏ ಅರಪ್ಪ ಏನ ಅಂದ್ರ ಮೊನ್ನೆ ಅಗ್ಗ ತೊಗೊಳಕ್ ಹೋಗಗೇನೆ
ಏ ಹಳ್ತಪ್ಪಾ ಒಂಬತ್ ಮನುಷನ್ ನ್ನ್ ನ್ ಮಾಡ್ತ
ಅವ್ರಪ್ಪ ಬಂದ್ ತಕ್ಷಣ ಸೀದಾ ಬಯಲತನ ನಾವ್ ಎಲ್ಲಿಗ್ ಹಲಾಕೆಲ್ಲ ಕೋತೀವಿ ನಾ ಹಂಗಸ್ತೀವಲ್ಲ ನಿ ಮೇಲೆಿಂದ ಅದಕ್ಕೆ ಬತ್ತಾ ಅವರ್ಂತ
ಹಂಗಗೆ ಹಣ
ಹ್ಮ ಏನ್ ಮಾಡ್ತಪ್ಪ ಒಂದ್ ಎರಡು ವರ್ಷ ಆದ್ಮ್ಯ ಗಾಡಿ ತಂಡ ಹೇಳಿ ಹೇಳಿ ಪೋನ ಬ ಒಂದುವತ್ತು ಎರಡು ವರ್ಷ
ಅವ್ರ ಮನ್ಯಾಗ ಹಂಗಿ ಆ ಪಾಪ ಏನ್ ಮಾಡ್ತಿವಿ
ಏನದ್ ಅವ್ರ ಮನೆ ಅವ್ರ ಮನೆ ಏನ್ ಕಡಿಮೆ ಹೊಲಾ ತೋತರ ಕೊಡ್ಸಕಲ್
ತೋತಾರೆ ಇವ ಇಂತವನ್ಲ್ಲ ಮಗ
ಮಗ ಏನ ಮತ್ತ ಎಲ್ಲ ಹುಡುಗರು ಮಾಡ್ಯದೇ ಮಾಡ ಏನ ಪಾ ಹೊಲ ಮನಿದ್ದ ನಾವವು ಮಾಡ್ತೇಲ್ಲ ನಮ್ಮಂತತ್ರ
ಹ್ಮ್
ಅವ್ನಿಗೆ ಹೇಳ್ತೀವಲ್ಲ ನಂಬೇನ್ ಕಡಿಮೆ ಅದೆ
ಹಾ
ಏನ್ ಇರ್ಲಾರ್ದಲ್ಲ ನಾವವು ಇಟ್ಟು ದಿಮ್ಮ ಕಡಸ್ತಿವಲ್ಲ ಅಂದ ಅವನಿಗೆ ಎಲ್ಲ ಇದ್ದ ಅವನಿಗೆಂದಿಮ ಕಡಸೋದ ಏನ್ ಭಾರಿ ಆಗ್ಯಾದ ಬಿ್ರ ನಂತನ
ಮತ್ತನಳ್ಳದು
ಹಳ್ಬತ್ ಮೂಡ್ ಅಕಡೆ ಹೋಗಲಾ
ಹ ಕಾಡ್ ಇಲ್ಲ
ಎಲ್ಸ ಅಲ್ಲಗ
ಹಾ ಹ್ಮ್ ಹ್ಮ್ ಪಾಜನ್
ಓ ಯಾವಾವಿಂದ
ಏ ಸ್ವಪ್ ಪ ಸಿ ಎಕ್ಸಾಮ್ ಬಟಲ್ಲ ಸ್ವಪ ಪ್ರೇಪೇರ್ ಆಕೈತ್ ನಾನ
ಹ್ಮ್ ಬಿಟ್ರ
ಹಾ
ಸು
ಇ ಸಾಮನ್ ಪ ನಮಗ್ ಒಂದಾದ್ ಬಿಡದ ಒಳಗಾದದ್ರೆ ಏನಿಲ್ಲ
ನಿನಗ್ ಎಸ್ ಬಬೇಕು ಒಂದೇ ಬೇಕಂದೆ
ಹಾ
ಹ್ಮ್ ಹ್ಮ್ ಹ್ಮ್ ಹ್ಮ್ ಯಾವಾಗ ಲಾಸ್ಟ್ ಡೇಟ್
ಲಾಸ್ಟ್ ಡೇಟ್ ಮೂವತ್ತು ಕದಾ
ಈ ತಿಂಗಳ
ಹ್ಮ್ ಮತ್ತೆ ಅವ್ಯಸ್ಥದಾಗ ನಡಸ್ತ ಎಕ್ಸಾಮ್ ಮತ್ತೆ ಏನ್ ಮುಂದಕ್ ಆಗ್ತಾರ ಏನ್ ಮಾಡ್ತಾರ
ಹಾಗಿದ್ದ ಪ್ರಿಪೇರ್
ನ ನಡದ ಅದೇ ಫಿಸಿಕಲ್ ಅಡದ ಏನ ಮೆಂಟಲ್ ಏನ್ ಚಂಟ ಅಲ್ಲ
ಇಂಗಕೋ ಅದು ಮೇನುಮನಕ್ಕಡ ಸಲವಸೋದಕಪ್ಪಿ ನಿರ ಅ
ನಾಡ ನಿಮ್ಮರ
ಹಾಂ ನಮ್ದನ್ನು ಸರಿಯಾಗಿ ಹೊಂಟದ
ಹ್ಮ್ ಹ್ಮ್
ಹಾ ನಲ್ವತ್ತೈದು್ ದಿನ ಏ ಹೋದ
ಹಾ ಮನಗಣೇ ಒಂಟದ ಶೆಡಿ
ಏ ಯಾವ ಉಂಟಿಲ್ಲ ಊಗ್ ಬಂದಿವವಿ ಎಕ್ಸಾಮ್ ಬಂದತ್ತ ಈ ಕಡೆ ಕಡೆ ತಿರುಗಡೆ ನೋಡ ಅಷ್ಟು ಎಫರ್ಟ್ ಆಗ ಬೋಲ ಕೆ ಆರ್ ಟ ಸಿ ಬ್ದಗೆ ಕಂಡಕ್ಟರ್ಗೆ ಎಫರ್ಟ್ ಬ್ದಂಗಗೆ ಬಿಳಲಾಗಿದೆ ಅದಕ್ಕೆ
ಹ್ಮ್ ಹ್ಮ್ ಅದೇ ನತತ ಆರಾಮ
ಅಲ್ಲ ಇದು ನಮ್ ಐಟ್ ಇಲ್ಲಲ್ಲ ಅದಕ್ಕೆ ಎಫೋರ್ಟಬಲ್ ಆಗಿದೆ ಐ ತ್ತಪ್ಪ ಅಂದ್ರ ಇವತ್ತಿನ ದಿನ ಇಲಿರ ಲ್ಲ ಅವ ಏನ್ ಮಾಡ್ತೆ
ಆತತಾವ ಅದೇನ ಕೆ ಆರ್ ಟಿ ಸಿಿದ
ಹಲ್ಲ ಮಹಾರಾಷ್ಟ್ರ ಕಾಂಪಟಷನ್ ಗೇಲ್ಲೇಸ ನದುವ
ಹಾ
ಕಾಂಪಿಟೇಷನ್ ಬಾಳ ಅಷ್ಟ ಅದ ಅದಕ್ಕೆ
ಏನ ಒಂದ ಎಷ್ಟು ಒಂದ್ ಬಿಟ್ರ ಆಯ್ತ್ ನತ್ತು
ಇಷ್ಟುವಣ ಹ್ಮ ಒಂದಿಷ್ಟು ಒಂದು ಟೂಬ ಅಂದ್ರೆ ನಾನೇ ಕನ್ಸತಿದ್ದೇವ ನಡ ನಡತಿೀ ಬ ಒ್ ಮರಿ ಆಗ್ತಿದ್ದೆ
ಹಂಗೆಾದ ಮಾತ್ತ
ಅದೇನುಿದ್ದು ಒನ್ೆಷ್ಟು ಒಂದಾಗ ಬಂತ ಅಂದ್ರೆ ಮರಿ ಮರಿ ಆಾಕ್ಸವತ್
ಹಡವಸ್ ಒಂದ ಆಗ್ಕ್
ಹಏನ್ ಅದೇಾನನ್ ಅಡವಣಸ್ವೊಂತ ಕೆ ಎಡು ಮರ ಸ ಮತ್ತೆ ಎರಡು ಒನ್ಸ ಮುಂದ ಕಾಕಾಮ ಬಿುಡಲ್ಲ
ಹ್ಮ್ ಏನ ಕ್ಲೂಸ್ ಸಿಗುತ್ತೆ ಮೊರಮ್ ಜಟಿಗೆ
ನರೊಂದೊಟ್ಟಿಗೆ ಅಲ್ಲಿ ಯಾವತ್ತೆ ಕಳು ಶಿಖರ ಸಿಗ್ಬೋದು ಮತ್ತೆ
ಹು ಹು ಯಂಜಳ್ ಹೆಂಗ್ ಸಿಗ್ಬೋದ?
ಅಂದ್ರೆ ಅವತ್ತ ಹೋಗಿರತಿ ಅಲ್ಲ ವೆರಿಭಕ್ಷನಗೆ ನೋಡಬೇಕ ಮಂದಿನ ಮಂದಿ ಒಪಿನಿಯನ್ ಕೇಳಬೇಕ. ಹ ಅಲ್ಲಿ ಹುಡುಗರು ಬಂದಿರ್ತವಲ್ಲಾ ಅವರದ್ದ ಒಪಿನಿಯನ್ ಕೇಳಬೇಕ್ ನಿಮ್ಮಗ ಹೆಂಗ ಅನಸ್ತ ಈ ಜಾಬ್ ಹೋಗಬೇಕಾ ಹೋಗಬಾಡದ?
ಏ ಓತಾರೋ ಹೆಂಗ್ ಬಿಡ್ತಾರ ಅವನೌನ್
ಇಲ್ಲ ಅದೇ ಅವರ ಒಪಿನಿಯನ್ ಕೇಳಿದರ ಗೊತ್ತ ಅವ್ರಿಗೆ ಮನಸ್ಥಿತಿ ಹೆಂಗ ಅದ ಈಗ ನೋಡು ಅವಕು ಮನಸ್ಸ ಇರ್ಲಿಲ್ಲ ಅ ಅವಕ ಹೋಗ್ಲಕ್ ಮನಸ್ಸ ಇರ್ಲಿಲ್ಲ ಅಂದ್ರ ಇರ್ತೀವಿ ನಾವ ಮನೆಯಾಗ ಒತ್ತಾಯ ಮಾಡ್ತಾರೆ ಅಯ್ಯಪ್ಪ
ಏ ಗೊತ್ತ ಹ ಅದ್ರಾಗ ಮನ್ಯಾಗ
ಮುಂದ ಆಗಿದಾಗ ಬೇಕಾದರ ಓದಿಗಣ್ಣಗಸ ಮುಂದ ಆಯ್ತ ಅಂದ್ ಬಿಟ್ಟ ಹೋಲತಗೀ ಫಸ್ಟ್ ನೀ ಮಾಡಂತತ್ರಿ. ಆ ಹುಡುಗುರಗೆ ಮನಸ್ಸು ಇರಲಾಕ ಮಾಡಲಕ್ಕ ಮನಸಕ್ಕಳಸ ಯಾರ ಬಿಡ್ತಾರ ಗೌರ್ಮೆಂಟ್ ಜಾಬ್ ಅಂದ್ರ ಈಗಿನ ಕಾಲದಾಗ,
ಹಾಂಗ ಯಾರ ಬಿಡಲೂ
ಇಲ್ಲಿ ಪಿಯುನ? ಕೆಲಸ ಸಿಕ್ಕ ಒಂದ್ ಹತ್ತು ಸಾವಿರ ಕೊಟ್ರರು ನು ಪರವಾಗಿಲ್ಲಪಾ ಹೋದ ನಂತರ ಅಲ್ಲಿ ಒಂದು ಇಪ್ಪತ್ತೈದು ಸಾವಿರ ಸ್ಯಾಲರಿ ಇಪ್ಪತ್ತೈದು ಮೂವತ್ತ ಬರುದ ಆದರ ಬಿಡ್ತಾರಾನ್ ಯಾರರ
ಫಸ್ಟ್ ಸ್ಟಾರ್ಟಿಂಗ್ ಸ್ಯಾಲರಿ
ಮೂವತ್ತ ಸಾವಿಯ ಒಂದ್ ಇಪ್ಪತ್ತೈದು ಸಾವಿರ ಕೊಡ್ತರ
ಹು
ಬೇಸಿಕ್ ಇಪ್ಪತ್ತೈದ ಅದ ಆ ಕಡೆ ಈ ಕಡೆ ಮತ್ತ ಅದ ಡಿ ಆರ್ ಎ ಎಚ್ ಆರ್ ಎ ಅದ ಇದ ಅಂದ್ರ ಮೂವತ್ತ ಬರುತ್ತ ಮತ್ತನ್ ಅದ್ರಾಗ ಒಂದು ತ್ರೀ ಪರ್ಸೆಂಟ್ ಕಮಿಷನ್ ಅಂತ ಇರುತ್ತ.
ಬರುತ್ತ ಬರ ಬರ್ತ್ ನಲವತ್ತ ನಲವತ್ತೈದು ಆಗ್ತ.
ಅಂದರ ಸಾವಿರ ರೂಪಾಯಿ ಮಾಡಿದಂದ್ರ ತ್ರೀ ಪರ್ಸೆಂಟ್ ಕಮಿಷನ್ ಅಂದರ್ ಮುನ್ನೂರು ರೂಪಾಯಿ ಆತ್ತ. ಈ ಒಂದ್ ಸಾವಿರ ರೂಪಾಯಿಕ್ಕ ಅಕೇತ ಅಂದ್ರ ಬಿಲ್ ಮಾಡಿದೇ ಅಂದ್ರ ಈಗೇನ ಡೈಲಿ. ರೋಕ್ಕಮ ರೋಕ್ಕ. ಡೈಲಿ ಒಂದ್ ಮೂರ್ ಸಾವಿರ ರೂಪಾಯಿ ಮಾಡಿಂದ್ರ ನೀ ಕಂಡಕ ಕ್ಟರ್ ಆಗಿ ಟಿಕೆಟ್ ದ ಮುನ್ನೂರು ರೂಪಾಯಿ ನೀನಗ ಇರುತ್ತ ಹತ್ತು ಸಾವಿರ ಮಾಡಿದೆ ಅಂದ್ರ ಮೂರ್ ಸಾವಿರ
ಮೂರ ಸಾವಿರ ನಂಗ ಏನ್
ಹತ್ತ ಸಾವಿರ್ ಮಾಡಿದರ ಮೂರ ಸಾವಿರ ಇತ್ತ ನೋಡ ಏಟ ಇರುತ್ತ?
ಮೂರು ಸಾವಿರಗ ಮೂನ್ನುರ ಸಾವಿರ ಅರ್ದ ಮೂರು ಸಾವಿರ ಹತ್ತ ಸಾವಿರ
ಹತ್ತ ಸಾವಿರ ಗೇಟ ಆತ ಹೇಳ ದ ಮೂರ್ ಪರ್ಸೆಂಟ್ ಅಂದ್ರ
ಹತ್ತ ಸಾವಿರ ಮೂರು ಪರ್ಸೆಂಟ್ ಸಂಟ್ ಅಂದ್ರ ಮೂರ ಸಾವಿರ ರೂಪಾಯ
ಮುನ್ನೂರ ಆತ ಮುನ್ನೂರು ಮುನ್ನೂರ ಆತ
ಹತ್ತ ಸಾವಿರಕ್ಕ ಮುನ್ನೂರಾ?
ಹಾ ಮೂರ ಪರ್ಸೆಂಟ್ ಅಲ್ಲ ಯಾಕಂದ್ರ ನೂರ ಎಂಟ ಹು ಮೂರು ಪರ್ಸೆಂಟ್ ಮೂರು ಪರ್ಸೆಂಟ್ ಅಂದ್ರ ಮುನ್ನೂರು ರೂಪಾಯಿ ಆಯ್ತು.
ಅಂದ್ರ ಮುನ್ನೂರಕ್ ಮೂವತ್ತ ರೂಪಾಯಿ ಬಿದ್ದಂಗ ಆಯ್ತ ಏನ್?
ಹೂ ಮುನ್ನುರುಕ್ಕ ಮೂವತ್ತ ಇಲ್ಲ ಮೂರ ಸಾವಿರಕ್ಕ ಮೂವತ್ತ. ಹ ಇಲ್ಲ ಮೂರ ಸಾವಿರಗ ಎಸ್ಟ್ ಆತಾ? ಮೂರ್ ಪರ್ಸೆಂಟ್ ಅಂದರ ಮೂವತ್ತ ತೊಂಬತ್ತ. ಹದರ್ಬೇಾದ
ಹ್ಮ್ ಹ್ಮ್
ತೊಂಬತ್ತು ಅಂದ್ರೆ ಹತ್ತು ಸಾವಿರಕ್ಕೆ ಮುನ್ನೂರು ರೂಪಾಯ ಮುನ್ನೂರ ಎಂಟು ಒಂದ್ ತಿಂಗಳಗೇ ಎಷ್ಟ ಒಂದು ಇಪ್ಪತ್ತೈದು ಡ್ಯೂಟಿ ಮಾಡ ಅದ ಕಂಪ್ಲೀಟ್ ಆಯ್ತು ಹೌದ ಇದ ಒಂದ ಒಂಬತ್ತ ಸಾವಿರ ಇದ ಒಂದ ಇಪ್ಪತ್ತೈದು ಸಾವಿರ ಈ ಕಡೆ ಇಂದ ಇಂದ ಕಡೆ ಮೂವತ್ತ ಹತ್ತ ಸಾವಿರ ಒಂದ ಒಂಬತ್ತ ಸಾವಿರಾ? ಮತ್ತ ಅದರಾಗ ಓಟಿ ಮಾಡಿದ್ರ ಒಂದು ಏಟ ಕೊಡ್ತಾರೆ ಓಟಿ ನೂರ ಎಪ್ಪತ್ತ. ನೂರಾ ಇಪ್ಪತ್ತ ರೂಪಾ ತ ಒಂದ ತಾಸಿಗೆ ಎಂಬತ್ತ ರೂಪಾಯಿ ಏನ್ ತೊಂಬತ್ತ ರೂಪಾಯಿ ಇರುತ್ತ.
ತಾವು
ಅದ ಒಂದು ನಾಲ್ಕು ತಾಸ ಒಟಿಪ ಓಟಿ ಮಾಡ.
ಹ್ಮ್ ಹ್ಮ್
ನಾಲ್ಕು ತಾಸಂದ ರೇಟ್ ಆಯ್ತು ಟಿ ಅದ ಒಂದು ನೂರ ಇ ಒಂದ ಎಏರ್ನೂರ ನಲ್ವತ್ತೈದುಡಿ ಒ ಯಣೂ ರಡಿ ಅದೊಂದ್ ಆರ್ ಸಾವಿರ ಅದ ಆದ್ರೆ ನೀ ಚಂದ ಮಾಡಿದಂದ್ರೆ ಒಂದು ನಲ್ವತ್ ಸಾವಿರ ರೂಪಾಯಿ ಮ್ಯಾಗ ಹಾಕತಿತಿ ನಲ್ವತ್ ಸಾವಿರ ನಾಕೈತಿ ನೋಡು ಮತ್ತ ಇರ್ಟ್ಟ ಎಲ್ಲ ಅದ ಯಾವನ್್ ಬಿಿಡ್ತೇಾನ ನಾನ್
ಹಾ ಮತ್ತೆ
ಬಷ್ಟ ಕಾಂಪಿಟಷನ್ ಅದ್ರಿ ಹಿಂಗ ಅಂತ ಬಿಡಲ್ಲಂಗಗೆಲ್ಲ ನೌಕರಿ ನಾವೇ ಹೋಗಲ್ಲ ಹೋಗಲ್ಲ ಅಂತೀವಿ ಮತ್ತ ಇನ್ನ ಏನೇನಾದಾ ಆಯ್ತಂದ್ರ ಮನಯ ದಬ್ಬಿದ್ರೆ ದಬ್ಬಿದ್ರೆ ಹೇಳಾಕ್
ಹ್ಮ ಎಲ್ಲ ಹೋಗ್ಲೇಬೇಕು ಆದ್ಮೇಲೆ ಏನ್ ಮಾಡಕ್ ಆಗಲ್ಲ
ಇದ್ರ ಹೋಗಲ್ಲ ನಮ್ಮ ಆ ಕಡೆ
ಹ್ಮ್ ಹ್ಮ್ ಗತ್ತದ ಜಲ್ಲ ಯ
ಏನೇ ಯಾಕಂದ್ರ ನಂಬ್ರ ಸ್ವಲ್ಪ ನಮದೇ ಆದಂಥ ಇಂಟೆನ್ಷನ್ ಗುರಿ ಗೋಲುಗಳದಾವ ನಾನು ಅಲ್ಲಿಗ್ ಹೋದ್ರನಗ್ರೋ ಪಕ್ಕದಿಂದಕ್ಕ ಸಲುವವಾಗಿ ಹೋಗ್ಬೇಕಾದ ನ್ ಮನಿ ಪ್ರಾಬ್ಲಮ್ ಅದ ಇದು ನೋಡ್ಕೊಂಡು ಹೋಗ್ಬೇಕಾಗ್ತೆ
ಹ್ಮ್ ಮನೆಿ ಪ್ರಬಲ ಮೊದ್ಲು ತೆಿಬೋ ತಗಲ್ಬಿಡ ಹೋಗ ಕಡಿ
ಅದೇ ಹೇತಿ ಮನಿ ಪ್ರಾಬ್ಲಮ್ ನೋಡಿದ್ರೆ ನಾನ್ ಜಾಬಿಗೆ ಹೋಗ್ಬೇಕು
ಹ್ಮ್
ಇಲ್ಲ ಅಕಸ್ಮಾತ್ ನನ್ಗೆ ನಮ್ಗೆ ಇಷ್ಟು ಜಲ್ದಿ ರೊಕ್ಕ ಬೇಡ ಮನೆದ ಹಂಗನ ಕದ್ಮ ನನ್ಗೆ ಅವಶ್ಯಕತೆ ಇಲ್ಲ ನಲ್ಲಾ ಮಡುವಕ್ಕೆ ಎತದೆ
ನೌಕರಿ ಆದ್ಮೇಲೆ ಲಾ ಮಾಡಲ್ಲ ನೆಡ್ಯಲ್ಲ
ನಡೆಲ್ಲ
ಟೈಮ್ ಸಿಗಲೆಂದೆ
ಟೈಮ್ ಹೆಂಗ ಸಿಗುತ್ತಾ ಹನ್ನೆರಡು ತಾಸ ಅಲ್ಲೇ ಮಾಡ್ತತಿವಲ್ಲ ಓಟಿ ಗಿಟಿ ಅಂದ್ರೆ ಂದ್ರೆ ನಡ್ ತೋಸದ್ದು ಹ ಮತ್ತ ಇನ್ನ ಬೇರೆ ಎಕ್ಸಾಮ್ಗಳಿಗೆ ಪ್ರಿಪೆರಾನ ಕುಡ ಆಗಲ
ಹ್ಮ್್ಮ್ಂಗಾದ ಮತ್ತ
ಹ್ಮ್ ನ ಮುಗದ್ ಆ ಕಡೆ ಒಂದ್ ಐದರ್ ವರ್ಷ ಹತ್ ಮುಗದ್ ಮಾಗ ಐದಾರ ವರ್ಷ ಹತ್
ಅಂದ್ರ ಇಪ್ಪತ್ತಾರ ಇಪ್ಪತ್ಯೋಳು ಆ ತಗದ
ಇಪ್ಪತ್ತಾ ಇಪ್ಪತ್ತೈ ಅಂತ ಕಂಪ್ಲೀಟ್ ಆಯತು ಆ ಕಡೆ ಎರಡು ವರ್ಷ ಎ ಇಟರ್ಶಿಪ್ ಮೂರ್ ವರ್ಷ ಹಂಗೆ ಒತ್ತು ಮೂರ್ ನಾಲ್ಕು ವರ್ಷ ಇಪ್ಪತ್ತೆಂಟ ಅ ನೋ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಬರದುು
ಹ್ಮ್ ಆರಾಮ್ ಲಗ್ನ ಮಾಡ್ಕೊಂಡೆ ಹೋಗಲ್ಲಲ್ಲಾ ಮಾಡಡಿಕ
ಏ ಆಗಲ್ಲ ಏನ್ ಮಾಡಡ್ತ ನೀನು
ಹ
ನಮ್ಮ ಪ್ರೊಫೆಷನ್ ಏನದ ನಮ್ಮ ಕೋರ್ಸ್ ಏನದ ಅದಕ್ಕಿಂತ ಒಳ್ಳ
ಅದ್ರ ಏನದ
ಹಾಗಲ್ರಿ ಹಂಗಗೆ ಹಾ
ಮಾಡದ್ರ ಏನ ಅದ್ರ ಮಾಡೆ ತಪ್ಪ ಏನದ
ಎಫೋರ್ಟಬಲ್ ಅಲ್ಲ ಕಡೆ
ನಿನ್ ಕಡೆ ಬಳುಂದ್ಯಾ
ಆ ಪಫೋಟಿ ಕಡೆ ಬದುು ಸಂಸಾರ ಅದ ಇದು ಅಂತಲ್ಲ ಮಕ್ಕಳು ಮರಿಂತ ಅಕ್ಷರಲ್ಲಿ ಮದುವೆಗಣ ಮಕ್ಕಳು ಮಕ್ಕಳುಗಣ ಸಂಸಾರ ಅಡೆ ಬಳುತ್ತ ಅ ಕಡೆ ಬಳಲ್ಲ
ಹೌದೌದು
ಅ್ರೆಪ್ಪ ಆ ಕೋರ್ಸ್ ಅದು ನೀನ್ ಯಾವಾಗ್ಲ ಹಂಗೆ ಬುಕ್ಸ್ ಮುಂದ್ ಇಟ್ಕೊಂಡ ಇರ್ಬೇಕ
ಹ್ಮ್ ರ್ಲಿಗ್ ನಡಲ ಅ
ನಡೆಯದಲ್ಲ ಈಗ ಗೌರ್ಮೆಂಟ್ ಜಾಬ್ ಅತ್ರ ಹಂಗಲ್ಲ ಒಂದ್ಸರಿ ಓದಗಿಸಸನಾರ ಅಂಚ ಕೆಲಸ ಮಾಡ್ಕೊಂಡು ಜರ್ಪದು ಮುಗಿತಾನ
ಎಲ್ಲಾ ಸಂವಿಧಾನ ಅ ಅಲ್ಲಿ ಅರ್ತಲ್ಲ ಅಲಟ
ಅದಾ ಹಂಗಗೆ ಇರ್ತಾವಡೈಲಿ ಹಬ್ಬ ಅಪ್ಡೇಟ್ ಆಗ್ಬೇಕ ಕರೆಂಟ್ ಅಫೇರ್ಸ್ ಅಪ್ಡೇಟ್ ಆಗ್ಬೇಕು ಯಾವ್ದ್ ಕೋರ್ಟ್ ಡಿಸಿಿಷನ್ ಆರ್ಡರ್ ಮಾಡಿದ್ದ ಅಂದ್ರ ಆರ್ಡರ್ ಪಸ್ ಮಾಡತ್ತು ಅಂದ್ರ ಆರ್ಡರ್ ಬಗ್ಗೆ ತಿಳ್ಕೋಬೇಕು
ಹ್ಮ್ ಹ್ಮ್
ಮತ್ತೆ ಕರೆಂಟ್ ಇವೆಂಟ್ಸ್ ತಿಳ್ಕೊಬೇಕು ಕೇಸ್ ಸ್ಟಡೀಸ್ ಮಾಡ್ಬೇಕು ಬಜನರ್ತೈ ಮುಂಜನತೆೆ ಕೋಟ್ಟ ಪಲೀಸ್ ಸ್ಟೇಷನ್ ಆಫೀಸ್ ಇಷ್ಟ ಅತ ನೋ ಡೈಲಿ ಡೈಲಿ ಹಿಂಗೆ
ಸ್ಟಡಿ ಮಾಡ ಡೈಲಿ ಡೈಲಿ
ಹ್ಮ
ಆಯ್ತಾಯ್ ಸ್ಟಡಿ ಮಾಡಿದ್ಮ್ಯಲೆ ಫೋನ್ ಆತ್ಸ ನನಗೆ
ಆಯ್ತ್ ಸರಿತು
ಹಾ
ಎತ್ತ ಮಚ್ನೆ